ಹ
ಕೇಳುಸ್ತೀಯಾ ಬ್ರೋ ಚೆನ್ನಾಗಿ
ಹಾ ಕೆಳಗತ್ತಬ
ಮತ್ತೇನ್ ಭ ಆರಾಮ ಎಲ್ಲ
ಹ್ಮ್ ನಾವೆಲ್ಲರಾಮ್ ನೀವೇ ಹೇಳ್ಬೇಕು
ನಾವೆಲ್ಲ ಆರಾಮ್ ನೋಡಬ್ರೋ ನೀವ್ ಎಲ್ಲಿರೋದ ಈಗ
ನಾವ ಇಲ್ಲೇ ಇದರಲ್ಲಿ ರಾಯಚೂರು
ರಾಯಚೂರ
ಹೂ
ಅಲ್ಲೇನ್ ಸ್ಟಡಿ ಮಾಡ್ಲಾಕ್ ಹೋಗಿದಾರಾ ಏನಾದ್ರು ಏನ್ ಬಿಸ್ನೆಸ್ ಏನ್
ಇಲ್ಲ ಫ್ಯಾಮ್ಲೀಸ್ ಫ್ಯಾಮ್ಲೀಸ್ ಮತ್ತ ಇಲ್ಲಿ ರಾಯಚೂರು ಬಂದ್ಬಿಟ್ಟು ಇಲ್ಲಿ ಆ ಊರ್ ಬಿುಟ್ಟ ಬಿಟ್ಟು ಹಳೆ
ಹೌದಾ
ಹಾ
ಯಾಕೆ ಏನಾದ್ರು ಪ್ರಾಬ್ಲಮ್ಸ್ ಇಬ್ಲಮ್ಸ್ ಏನಾದ್ರು ಅಲ್ವಾ
ಹ ಪ್ರಾಬ್ಲೆಮ್ಸ್ ಇದ್ದುವು ಅಲ್ಲಿ ಅಲ್ಲಿ ಜನಗಳು ಸರಿಯಾಗಿದ್ರಿಲ್ಲ ಸುತ್ತಮುತ್ತ ಇರುತ್ತ ಅಂತ ಅದಾಗ ಬರೀ ಜಲ ಜಗ್ ಆಕತ್ತು ಅಲ್ಲಿ ಸರ ಸರ ಭೂಟ್ಟು ಬಂದ್ಬಿಟ್ಟ ಕಡೆ
ಅವರು ನೀವ್ ಒಬ್ಬ್ರೇ ಇರೋದಏ ನಿಮ್ ತಮ್ಮ್ದವರು ಇದಾರ ಯಾರಾದ್ರ
ಹಾ ನ ಪರ ಫ್ಯಾಮಿಲಿ
ಹ ಹೌದಾ ಪೂರಾ ಫ್ಯಾಮಿಲನೇ ಹೋಗಿರೋದು ನೀವು ರಾಯಚೂರ್ಗೆ ಅಲ್ಲಿ ಯಾರಾದ್ರರು ನಿಮ್ ಕೂನಿದವರಿದ್ರ
ಹಲೋ ಯಾರಿಲ್ಲ.
ಹೌದಾ.
ಹ್ಮ್
ಬ್ರೋ ನಾನೊಂದ ಇದ ಸ್ಟೇಡಿಯಂ ಹಾಕ್ಬೇಕಂತ ಮಾಡಿದೀನಿ ಕ್ರಿಕೆಟ್ ಸ್ಟೇಡಿಯಂ.
ಕ್ರಿಕೆಟ್ ಸ್ಟೇಡಿಯಂ ದುಡ್ದಪ್ಪ.
ಆ ಕ್ರಿಕೆಟ್ ಸ್ಟೇಡಿಯಂ ಹಾಕ್ಬೇಕಂದ್ರೆ ಬಾಳ ದುಡ್ ಬೇಕಾ ಸಿಂಪಲ್ ಆಗಿ ಗ್ರೌಂಡ್ ಮಾಡಿ ಯಾರಾದ್ರು ಆಟ ಆಡಕ್ ಬಂದ್ರೆ ಅವ್ರಿಗೆ ಎರಡ್ ಸಾವಿರ ಫೀಸ್ ಇಡ್ಬೇಕ್ ಮಾಡಿದೀನಿ ಇಷ್ಟೇ. ಚೆನ್ನಾಗ್ ಕೇಳಸ್ತಿಲ್ಲ ಬ್ರೋ ನಿಮ್ದು ವಾಯ್ಸು.
ರ್ ಟರ್ಬ್ ಟರ್ಬ್ ಹಾಕಿರ್ ನಡಿತದ.
ಟರ್ಬ್ ಎಲ್ಲ ಇಲ್ಲೇ ನಮ್ಮ್ ಹಾಸ್ಟೆಲ್ ಎದ್ರುಗಡೆ ಒಂದು ಟರ್ವ್ ಹಾಕಿದ್ರಪ್ಪಾ ಪಾಪ ಅವರ್ದ ಬಿಸ್ನೆಸ್ ಎಲ್ಲಾ ಲಾಸ್ ಆಯ್ತು.
ಯಾಕೆ ಏನಾಯ್ತು?
ಮಳೆ ಬಂದು ಮಳೆ ಜೊತೆ ಗಾಳಿ ಬಿಟ್ಟು ಅದು ಟರ್ಬ್ ಹಾಕಿದ್ದೆ ನೆಲಕ್ ನೆಲ ಸಮ ಆಗ್ಬಿಡ್ತು.
ಯಾಕೆ ಏನಾತು?
ಅದು ಮಳೆ ಮತ್ತು ಗಾಳಿ ಬಿಡ್ತ್ ತಲ್ಲ ಅದಿಕ್ಕೆ ನೆಲ ಸಮ ಆಗೋಯ್ತು ಟರ್ಬಲ್
ಓಹೋ ಮಳೆ ಗಾಳೆ ಅಂದ್ರೆ ನಿಮ್ ಕಡೆ ಮಳೆದ್
ಏಯ್ ಜಾಸ್ ತಿ ಇದೆ ಗುರು ಈಗಂತ ಇನ್ನಾದ್ರು ಬರ್ತಾ ಇದೆ ನೋಡು ಮಳೆಯಲ್ಲಿ.
ಹೌದಾ
ಹಾ
ಮತ್ತ ಈಗ ನೀನು ಅದು ಅಂತಹ ಟರ್ಗಳನ್ನ ಹಾಕಿದ್ರೆ ಮತ್ತೆ ನಿನ್ಗೆ ನುಕ್ಸಾನ ಬಿಡುತ್ತೆ ಈಗ.
ಅಕೆ ನಾ ಏನ್ ಮಾಡ್ತಾ ಇದ್ದೀನಿ ಒಂದು ನಮ್ಮ್ ಹೊಲನೆ ಇದೆ ರೋಡ್ ಬಾಜುನೆ
ಹ್ಮ್
ಒಂದ್ ಹತ್ ಎಕರೆ ಹೊಲ ಇದೆ.
ಹ್ಮ್
ಆದ್ರ ತುಂಬಾ ಪೂರಾ ಆ ಮರಮೋಡಿಸಿ ಅದ್ರ ಮೇಲೆ ಏನಾದ್ರು ಹಾಕಿ ಒಂದು ಕ್ರಿಕೆಟ್ ಸ್ಟೇಡಿಯಂ ತರ ಮಾಡಿ
ಹ್ಮ್
ಯಾರಾದ್ರು ಲೀಗ್ ಇಡ್ತೀನಿ ಅಂತಂದ್ರೆ ನಂಬಲ್ಲ ಇಡ್ರಪ್ಪಾ ಲೀಗ್ ಮುಗೈತಿಗೆ ಒಂದ್ ಇಪ್ಪತ್ ಸಾವಿರ ಕೊಡ್ರಿ ಲೀಗ್ ಮುಗೈತಿ ಅಂತ ಹೇಳಿ ಈ ತರ ಏನಾದ್ರು ಒಂದ್ ಪ್ಲಾನಿಂಗ್ ಮಾಡಬೇ
ಇದು ಪ್ಲಾನಿಂಗ್ ಎಲ್ಲ ಒಳ್ಳೇದಿದೆ ಆದ್ರೆ ಸ್ಟೇಡಿಯಂ ಕಟ್ಬೇಕಂದ್ರೆ ದುಡ್ಡು ಜಗ್ಗಿ ಹೋಗುತ್ತೆ.
ಸ್ಟೇಡಿಯಂ ಅಂದ್ರೆ ಕಟ್ಟಲ್ಲ ನಾನೇನು ಸುತ್ತ ಕೂಡಂಗನು ಮಾಡಲ್ಲ ಅಷ್ಟೇ ಸ್ಟೇಡಿಯಂ ಅಂದ್ರೇನು ಹ ಮಳೆ ಬಂದ್ರುನು ಆಡ ಆಡೋ ರೀತಿ ಆತರ ಗ್ರೌಂಡ್ ಮಾಡದ್ ನಾನು
ಹಾ ಹಾಮ್
ಈಗ ಮಳೆ ಬಂದ್ರೆ ಈಗ ಈವೆಲ್ಲಾ ನಮ್ಮ ಹಳ್ಳಿಗಡದಲ್ಲಿ ಆಡಕ್ ಆಗಲತ್ತಾನೆ.
ಹಾ ಇದು ನ್ಯೂ ಟೆಕ್ನಾಲಜಿ ಪ್ರಕಾರ ಮಾಡ್ಬೋದ್ ನೋಡು.
ಹ ನ್ಯೂ ಟೆಕ್ನಾಲಜಿ ಪ್ರಕಾರ ಏನಾದ್ರು ಒಂದು ಕಡಿಮೆ ದುಡ್ಡಲಿ ಅಂದ್ರುನು ಮಾಡ್ಬೇಕ್ ಯಂತ ಮಾಡಿದೀನಿ ಅದೆಲ್ಲ ಫ್ಯಾಮಿಲಿ ಅವ್ರನ್ನು ಓಕೆ ಯಾ ಅಂತ ಹೇಳಿದಿದ್ದಾರೆ
ಹ್ಮ್
ಅದು ನಮ್ಮ ರೋಡ್ ಬಾಜರೋ ಹೊಲ ಏನಪ್ಪ ಅಂದ್ರೆ ಗರ್ಚುಇದ್ದಂಗಿದೆ ಸ್ವಲ್ಪ ಅದು ಯರಿಯ ಮಣ್ಣು ಇಲ್ಲ
ಅರಿ ಚೊರ ಬೆಳಲ್ಲಾನ
ಹೂಂ ಸ್ವಲ್ಪ ಬೆಳೆ ಚೆನ್ನಾಗಿ ಕೂಡ್ತಾ ಇಲ್ಲ ಅದಕ್ಕೆ ಏನಾದ್ರು ಬಿಜಿನೆಸ್ ಮಾಡೋಣ ವಲ್ದಲ್ಲಿ ಅಂತ
ಹೌದಾ ಎಲ್ಲಾ ಐಡಿಯಾ ಚಲೋ ಇದ್ಯಾ ಬಿಡು
ಅದನ್ನು ಮಾಡ್ಬೇಕ ಅನ್ಕೊಂಡಿದೀನಿ ಮತ್ತ ಇದೊಂದು ಕೌ ಫಾರ್ಮ್ ಕೌ ಫಾರ
ಹೂಂ ಇದನ್ನು ಚಾಲೂ ಇದೆ ಬಿಡು ಐಡಿಯಾ ಎರಡ್ರಲ್ಲಿ ಯಾವ್ದ್ರ ಒಂದ ಮಾಡ್ಬೇಕ ಆತು ಎರಡು ಮಾಡಿದ್ರ ಆಗಲ್ಲ
ಮಾಡಿದ್ರೆ ಅದು ನಿಭಾಯಿಸ್ಕೊಂಡ್ ಹೋಗಕ್ ಆಗಲ್ಲ
ಹ್ಮ್
ಬ್ರದರ್ ಕೌ ಫಾರ್ಮಿಂಗ್ ಬೆಸ್ಟ್ ಇದು ಸ್ಟೇಡಿಯಂ ಬೆಸ್ಟ್ ಅಂತ ನ ನಿನ್ ಪ್ರಕಾರ
ಹುಲ್ಲು ಬೇಕು ಹುಲ್ಲು ಬೇಕು ಫೆಂಟಾಸ್ಟ್ ಚೆನ್ನಾಗಿದೆ ನೋಡದಕೆ
ಅಲ್ಲ ನಾವೇ ಹೊಲ್ದಲ್ಲೇ ಕೌಫಾರಿಂಗ್ ಮಾಡಿದ್ರೆ ಅಲ್ಲೇ ಅದಕ್ ಬೇಕಾದಂತಷ್ಟ ಹುಲ್ಲನ್ನು ಬೆಳಬೋದಲ್ಲ ಅಲ್ಲೇ ಹೊಲ್ದಲ್ಲೇ
ಹಾ ನೀವ್ ಹೊಲ್ದೇ ಕೆಲ್ಸ ಮಾಡ್ತ ಅಂದ್ರೆ ನಡತದೆ
ಹ್ಮ್ ಅದೇ ಮತ್ತೆ ರೋಡ್ ಬಾಜ ರ ಹೊಲ್ದಾಗೇ ಮಾಡ್ಬೇಕಂತ ಮಾಡಿದೀನಿ ಕೌ ಫಾರ್ಮಿಂಗ್ ಅಥವಾ ಇದ ಸ್ಟೇಡಿಯಂ
ಹಂಗಿತ್ತ ಅಂದ್ರೆ ಸ್ಟೇಡಿಯಂ ಯಾಕ್ ಮಾಡತಿ ಕಾರ್ ಫಾರ್ಮಿಂಗ್ ಮಾಡು ಸ್ಟೇಡಿಯಂಗೆ ಜಾಸ್ತಿ ಇಪ್ಪತ್ತು ಸಾವಿರ ದುಡ್ಡು ಕೊ ಆರ್ಡರ್ ಯಾರು ಬರಲ್ಲ ಜಾಸ್ತಿ
ಹೌದು ಹೌದು
ಅದಕ್ಕೆಲ್ಲ ಕಾರ್ಫಾಲ ಮಾಡಿ ಅದ್ರಲ್ಲೂ ಜಾಸ್ತಿ ಇದೆ ಲಾಭ
ಹ್ಮ ಹಾಲು ಎಲ್ಲರೂ ಸೇಲ್ ಆಗ್ತ ತದ ಅಂತ
ಹಾ ಆದ ಲಸ ಎಲ್ಲ ಆಗುತ್ತೆ ಆದ್ರೆಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅದ
ಹ ಅದಕ್ಕನು ಒಂದ್ ಶೆಡ್ ಹೊಡಿಬೇಕಲ್ಲ ಬ್ರ ಅದ್ರೆ ಈಗ ಏನ್ ಈಗ ಏನ್ ಬಿಸ್ನೆಸ್ ಮಾಡಿದ್ರುನು ಇನ್ವೆಸ್ಟ್ಮೆಂಟ್ ಬೇಕ
ಇಂ ಹ ನೀವು ಆಕಳ ದಧನಗುರಗಳು ಇದಾವ
ಹಾ ನಮ ಒಂದ್ ಇಪ್ಪತ್ತದಾಗ ಜನಗಳ ಈಗ ಅಡ್ಜಸ್ಟ್ಮೆಂಟ್ಗ
ಹಾ ಹಾ
ಅದು ಸ್ವಲ್ಪ ಊರಲ್ಲದೆ ಶಡ್ ಅದು ಅಲ್ಲಿ ನಮ್ಗ್ ಅನುಕೂಲ ಆಗ್ತಾಲ್ಲ ಮಳೆ ಬಂದ್ರೆ ಅದು ಬಂದ್ರೆ
ಹ್ಮ್
ಅದಕ್ಕೆ ಇನ್ನೊಂದು ಹತ್ತು ತಗೊಂಡ ಮೂವತ್ತು ಕಳ್ಗೊಳ ಆಗ್ತವೆ
ಹಾ ಹಾ ಇದೆಲ್ಲ ಹೇಬೇಕು ಮಾಡಿದೆ ನಾನು
ಹಾ ಈ ತರ ಮಾಡಿಗೆಸಿಂದ ಒಫಾರಿಂಗ್ ಮಾಡಬಡ
ಹ್ಮ
ಚಲ ಬ್ರೋ
ಹಾ ಅದ್ರಲ್ಲೂ ಲಾಭ ಇದೆ
ಹಾ
ಮೂರ ಕಣಿಗಳು ಅಂತ ಹೇಳಿ ಇರ್ತಾವ ಗೊತ್ತಾವ
ಕಣಿಗೋಳ ಅಂತಂದ್ರೆ ಅರ್ಥ ಆಗಿಲ್ಲ ನನ್ಗೆ
ಅದು ಗಣಿಗಳು ಕಲ್ಲು ತಗಿತಾರಲ್ಲ
ಏ ಆ ರೀತಿ ನಮ್ಮ್ ಊರಲ್ಲಿ ಏನಿಲ್ಲಪ್ಪಾ ಅಲ್ಲಿ
ಇಲ್ ಇಲ್ಲ ಅಣ ನಮ್ಸಡ ಇದಾವೆ ನಮ್ಮ ಸಡಿದ ನಮ ಹ ನನ್ಸಲ್ ಏನ್ ಮಾಡ್ತಾರ ಅಂದ್ರೆ ಮೊದ್ಲು ಆ ಹೊಲ ಬಿತ್ಕೊಂತಾರೆ ಚಲೋ
ಹಾ ರೈಟ್ ರೈಟ್
ಹ ಹೊಲ ಬಿತ್ಕಂತ ಆಗ್ತಕ್ಷಣ ಹೊಲ ಕಡಿಮೆ ಆದ ತಕ್ಷಣ ಒಲ್ ಲ್ಲಿ ಮಣ್ಣು ತೆೆಗೆದು ಕಲ್ಲನಗಿತಾರೆ
ಹ ಅಲ್ಲಿ ಕಲ್ ಸಿಗ್ತಾವ ಕೆಳಗಡೆ ಇರ್ತಾವ
ಹಾ ಹ ಕಲ್ಲು ಕಲ್ಲು ಸಿಗ್ತಾವ ಕಲ್ಲು ತಕ್ಕೆಂದು ಕಲ್ಲಿನಲ್ಲಿ ಲಾಭ ಮಾಡಕಂದು ಅಲ್ಲಿ ಒಂದು ತೆಗ್ಗಾಗಿ ಬಿಡುತ್ತ ದೊಡ್ಡದು
ಹಓ ರೈಟ್ ರೈಟ್ ಹ
ಆ ತೆಗ್ಗಗಣ ಅದು ಮಳೆ ಬಂದ ತಕ್ಷಣ ನೀರ್ ತ್ತಂಬಡ್ತತ್ತ ತೇಗು ಫುಲ್
ತೇಗ
ಆ ಆ ನೀರು ತುಂಬೋಣ ಅದರಲ್ಲಿ ಮೀನುಗಳನ್ನು ಬಿಟ್ಟು ಮೀನುಗಾರಿಕೆ ಮಾಡುತ್ತಿದ್ದಾರೆ ನಮ್ಮೂರಲ್ಲಿ
ಓಹ ಏನ್ ಟೆಕ್ನಾಲಜಿಗುರು ನಿಮ್ ಮೂರವರ್ದ
ಹಾ ಇದರಿಂದ ನಮ್ಮ ಅವರಲ್ಲಿ ಎಷ್ಟೋ ಮಂದ ಮುಂದ ಬರೆದಿದ್ದಾರೆ
ಹ
ಹಾ
ನೀವ್ ಯಾಕ ಮಾಡ್ಬಾರದು ಆ ರೀತಿ ಒಂದ್ ಬಿಸ್ನೆಸ್ ಅಂತ ನನ್
ಆ ಬೇಕಂತಾನೇ ಮಾಡಿದೀವಿ ಆದ್ರ ನಂಬಲ್ಲಿ ಅಷ್ಟು ಇನ್ವೆಸ್ಟ್ಮೆಂಟ್ ಇದ್ದ್ರಿಲ್ಲ ಅಂತ ಹೇಳ ನಾ ಸುಮ್ ಕುಂತೀ ಸ್ವಲ್ಪು ಸ್ವಲ್ಪ್ ಏನೋ ಇನ್ವೆಸ್ಟ್ಮೆಂಟ್ ಆಯ್ತ ಆದ್ರ ನಾನು ಮಾಡ್ಬೇಕಂತಾನೇ ಪ್ಲಾನ್ ಇದೆ ಅದೂ
ಹೌದಾ ಹ ಹಂಗ ಹಂಗಂದ್ರೆ ಎಲ್ಲಾ ನಿಮ್ ಮೂರವರೆ ಎಲ್ಲ ಹೌದು ಸಾಲ ಮಾಡಿ ಮಾಡ್ಬಾರ್ದು ಬಿಸ್ನೆಸ್ ಲಾಸ್ ಆಗುತ್ತೆ ಮತ್
ಹಾ ಲಾಸ್ ಅಲ್ಲಿನ ಲಾಸ್ ಆಐತ ಅಂದ್ರೆ ಮತ್ತೆ ಇಲ್ಲಿ ಸಾಲ ಕಟ್ಟಕ್ ಆಗದಿಲ್ಲ
ಹಾ ಮತ್ತ ಸಾಲದವರು ಮನೆಾಗ ಬಂದ್ ಕೂಡ್ತಾರೆ
ಹಾ ಹಾ
ಹ್ಮ್ ಹ್ಮ್ ಅದನ್ನು ಒಳ್ಳೇದ ಒಬ್ರು ನೀವು ಮಾಡ್ಬೋದ್ ನೋಡು ಅದು ಕೆಲ್ಸ
ಅದೇ ಮಾಡ್ಬೇಕಂತ ಹೇಳಿ ಪ್ಲಾನ್ ಇದೆ ಸ್ವಲ್ಪ ಅದ್ಕ ಸ್ವಲ್ಪ ದುಡಕ್ ಹೋಗಬೇಕ ಅಂತ ಮಾಡಿದವಿ ಸ್ವಲ್ಪ ಹಣ ದುಡ್ಡು ಜಮಾಿಸಿ
ಹೌದ ದುಡ್ಡಿದ್ರೆ ಎಲ್ಲಾ ಆಗುತ್ತೆ ಈಗಂತ್ರ
ಹಾ ಅದೇ ಜಮಸೆ ಸಲಾಗಿ ನಾನು ಸ್ವಲ್ಪ ಹೊರಗಡೆ ಕಲ್ಸ ಹೋಗ್ಬೇಕಂತ ಮಾಡಿದ್ದೇನೆ
ಹೌದಾ ಇಲ್ಲಿ ಬೆಂಗ್ಗಳೂರಲ್ಲಿ ನಮ್ಮ ಅಣ್ಣವರೊಬ್ಬರು ಇದಾರೆ ನೋಡ ಇಲ್ಲಿ ಹೋಗ್ತಿ ಯಾಕೆ ಕಂಪನಿಯಲ್ಲಿ ನಲ್ವತ್ತು ಸಾವಿರ ಕೊಡ್ತಾರಂತೆ
ಹೌದಾ
ನಿನ್ನ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದೆಯಾ
ಹಾ ಇದೇ ಅಲ್ಲ
ಹ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ರೆ ಸಾಕು ಅಲ್ಲಿ ಒಂದು ಕಂಪನಿ ಇದೆ
ಹ್ಮ್
ಅಲ್ಲಿ ಇರುವಂತ ಅಪ್ಡೇಟ್ಸ್ನ ನೀನು ಡೈಲಿ ಅದುದ್ ಮಾಡೋದು ಅಪ್ಲೈ ಮಾಡೋದು
ಅಪ್ಡೇಟ್ ಮಾಡು ಹಾ ಹ
ಹಾ ಅಲ್ಲಿ ಆಗುವಂತ ಏನೇನು ಆಗ್ತಿರ್ತಾವಲ್ಲ ಕಂಪನಿಯಲ್ಲಿ
ಹಾ
ಅವೌ ಅಪ್ಡೇಟ್ ಮಾಡೋದ ಇರುತ್ತೆ ಒಂದು ಆ್ಯಪ ಅಲ್ಲಿ
ತಿಂಗಳಿಗೆ ಎಷ್ಟ ಕೊಡ್ತಾರ ಅಂದಲ್ಲ
ತಿಂಗಳಿಗೆ ನಲ್ವತ್ ಸಾವಿರ ಕೊಡ್ತಾರೆ ಅದುದ ಏನೋ ಕಟ್ ಆಗುತ್ತಲ್ಲ ಅದು ಕಟ್ಟಾಗಿ ಮೂವತ್ತೈದು ಸಾವಿರ ರೂಪಾಯಿ ಬೀಳತೆ ತಿಂಗಳಿಗೆ
ಹಾ ರೂಮ್ವು ಅವ್ರ ಕಡೆಗೆವ ನಾವು ಎಲ್ಲನ್ ನೋಡ್ಬೇಕ ಬೇರೆ
ರೂಮ್ ಊಟ ಎಲ್ಲ ಅವ್ರ ಕಡೆನೆ
ಅವ್ರ ಕಡೆಣ ಅಂದ್ರ
ಅಂದ್ರು ಊಟ ನಿಮ್ಗ ಅಜ್ಜಸ್ ಆದ್ರೆ ಇರ್ಬೋದು ಇಲ್ಲಾಂತಂದ್ರೆ ನಿಮ ನಿಮಗೆ ಅದೆಲ್ಲ ಬಿುಟ್ಟದ್ದು
ಹಾ ಹಾ
ನಾವ್ ಮೊದ್ಲ ಇಲ್ಲಿ ಉತ್ತರ ಕರ್ನಾಟಕ ಮಂದಿ ಅಲ್ಲಿ ಹೋಗಿ ಸೀದಾ ಅನ್ನ ನೀರ್ ಬಳೆ ತಿನ್ನಂದ್ರೆ ಆಗಲ್ಲ ಜಲ್ದಿ
ಹೌದೌದು
ಅಲ್ಲಿ ಬೆಂಗಳೂರಲ್ಲಿ ಅಂತರು ರಟ್ಟಿ ಇರಲ್ಲ ಬಾಳ ಈ ಬಹಳಷ್ಟು ಅನ್ನ ಸಾರು ಉಂಡೆ ಬದಬೇಕಾಗತ್ತೆ ದುಡ್ಡು ಗಳಿಸಬೇಕಂತಂದ್ರೆ
ಹೌದೌದು ಇದಲ್ಲ ಸರಿದೆ ಮತ್
ಹ್ಮ
ನೋಡಂತು ಹೋಗೋದತ್ತಂದ್ರೆ ನಾನನ್ ಕಾಲ್ ಮಾಡ್ತನನೆ ಅಂತ ಇನ್ನೊಂದ್ ಸರ್ತಿ
ಹಾ ನನ್ ಕಾಲ್ ಮಾಡು ಅವ್ನ್ ನಮ ಬ್ರದರ್ ಹೇಳ್ತೀನಿ ಹೇಳ್ತೇನಿ ಕಳಸ್ತಿ ನನ್ಗೆ
ಮತ್ತೆ ನಿಮ್ದ ಬಿಸ್ನೆಸ್ ಅ ಏನ ಈಗ ಹೆಂಗ ಮಾಡಕ್ ಮಾಡಿದೆ ಸ್ಟೇಟ್ ಮಾಡ್ಕ್ ಮಾಡಿದೆ ಏನ ಫಾರ್ಮಿಂಗ್ ಮಾಡ್ಬೇಕಂತ ಮಾಡೇಾ
ಈ ನೀವು ಹೇಳ್ತಿ ಅರ್ಧ ಮಂದಿ ಕೌಫಾರಮ್ ಮಾಡಂತ ಹೇಳ್ತಿ ತಗರ್ಯ
ಹ್ಮ್
ನಾನು ಅದ್ನೇ ಮಾಡ್ಬೇಕಂತ ಅನ್ಕೊಂಡಿದೀನಿ ಏನೇನಾಗುತ್ತೇನೆ ಇನ್ನು
ನೋಡು ಎ ಲಾಭ ಯಾವದ್ರಲ್ಲಿ ಜಾಸ್ತಿ ಇರುತ್ತೆ ಅದು ಮತ್ತೆ ಸ್ ಯಾವ್ದೋ ಜಾಸ್ತಿ ಓಡುತ್ತೆ ಅಂತ ಬಿಸ್ನೆಸ್ ಮಾಡು
ಹಾ
ಈಗ ಕ್ರಿಕೆಟ್ ಆಡಿದ್ರೆ ಕ್ರಿಕೆಟ್ ಆಡಲ್ಲ ಹೌದಾ ಸರಿ ಓಕೆ ಬಯ್ತು